ಹನಾ
ಶಾವ ಕೇಳತ್ತದ
ಹಾ ಕೇಳತ್ ನೋಡು ಸುಮ್ಮತ್ ಆರಾಮದಿ
ಆರಾಮ್ ನೋಡು ಕು
ಹ ನ ಮುೆ ಹ ಏನ್ ಮಾಡತಿಲ್ಪ ನೀಲಿ ಹೇಳ್ಬೇಕುಕ್ ನೀಲಿೇ ಹೇಳ್ಬುಕ್ ಆಾ
ನಾಳೆ ಎಂಟಂದ ಸ್ಮಿಷನ್ ಎಂಟಮಂದ ಸ್ಮಿಷನ್ ಓಪೊಂಡ್ ಆಗಿರ ಮಕ್ಕಳ ತಿ
ಹೌದಾ ಎಲ್ಲಳ್ಸರಿ
ಹ್ಮೂ ಹಾ
ನ
ಯ ಯಾರ ಒಂದ ಎಕ್ಸ್ಪೀರಿಂಟ್ ನಾಕಗ್ರ
ಹ್ಮ್ ಹ್ಮ್ ಹ್ಮ ಈ ಒಟ್ಟು ಸರಿ
ಈ ಆಠಳಸ ನೀ ನ ಆಠಳ ಹಾಟ ಶ ರಂಟವ ಸಲ್ಲ
ಹಲೋ
ಆಯ್ತ್ ಎಂಟೆವ ಎಚ್ಚುಗಿನ ಎಂಟೆವ ಎಚ್ಚುಗಿನ
ಹಾಂ
ಎಂಟವ ಎಂಟು
ಹಾ ಹಾ
ಅಲೋ
ಹ ಎಂಟು ಅಂದಂಗಾಯ್ತು ಎಂಟೆ ಅದವ್ ಅಂದ್ ಬೇ ತು
ಹಲೋ ಹಾ ಹ್ಞ ಹ್ಞೂ ಎಂಟೇವ
ಕೇಳತ್ವಾ ಎಂಟೆ ಆದಾವು ಅಂದಂಗತ್ತು
ಹಾ ಕೇಳಾಕ್ ಹೋಗದಿಲ್ರಿ ಭೈ ಹ್ಮ್ ಕೇಳ್ತೆವ್--ಗ
ಹಾ ಇದು ನೀ ಎಲ್ಲಿ ಇರ್ತಿ ಕಾಲೇಜತ್ರ್
ಹಾ ಹ ಹ ಚಿಂಚನ್ಚಡ್ರ ಎದ್ದು
ಅವ್ರು ರ ಪಜ್ಜರೂರ್ದ ಯಾಕಿರ್ತಿ ಗುಂಡೆ ಗುಂಡ್ಯಾರೂರ್ದಾಗ್
ಇವ್ರಿಬ್ರು ಸುಮ್ನೆ ಇರು ಸುಮ್ನೆ ನಮ್ಮ ನ ಮೊದ್ಲಿಡ್ದಗೆ ಉಳ್ದಿವೀ ಅದ್ಕ
ಹಾ ಹಾ ಅವ್ರ್ ಹೋದಾಗಿರ್ಬೇಡ ಮಬ್ಬ ಅವ್ರು ಡ್ದ ಅವ್ರ್ ಬಾಸ್ ಬಾಸ್ ಅವ್ರ ಬಾಸ್ ಏನಂತರ ಅವ್ರ್ ಕೇಳ್ತಾರ ಶಿಷ್ಯ
ಅದೇ ಅವ್ರ ಅವ್ರುರಿಗ್ ಬರವದಿನಿ
ಏಕೆ ಬಿಟ್ಟ ಬಿಡು ಚಲೋ ಎಲ್ಲ ಅವ ಬಾಸ್ ಏನಂತಾರ ಅವ್ರು ಹಂಗ ಕೇಳ್ತಾರ ಪ್ರ್ರ್ಮ ಬಾಸ್
ಅದು ಕರ ಅದ ಬಿಡು ಅದು ನೋಡನ್ ಬಾಸರು
ಅವ್ರ ಬಾಸ್ ಏನೇ ಮಾಡ್ ಅಡಿತತದ ನಾವ ಏನ್ ಸ್ವಲ್ಪ ಏನ್ ಸ್ವಲ್ಪೆ ಏನ್ ಮಾಡಿದ್ರ ಉರಿತ ಸ್ವಲ್ಪೆ
ಪರಜ